ಹಲೋ
ಹಲೋ
ಹಲೋ
ಹಲೋ
ಎಲ್ಲಿ ಕುಂತು ಮಾತಾಡ್ತಿ ಅಣ್ಣ ಎ ಹಳ್ಳು ಕೇಸ್ ಬರ್ತದ
ಕೆಳಸೊಲಂಗಿದೆ
ಸವಲ್ ಜೋರ್ಸು ಮಾತ್ರಾಡಲ್ಲ
ಹಲೋ
ನಿಂದ್ ಹಾಸ್ಟೆಲ್ಕ್ ಹೋದ್ರೆ ಧ್ನಿ ಕೇಸಲ್ಲ ಊರಾಗ ಇದ್ರ ಯಾಕ ಕೇಸಬಾರದದ
ಹಾಸ್ಟಲ್ ಹಾಸ್ಟೆಲ್ ಬಂದ ಮೇಲ ಕಿವಿಯಗೇಡ್ ಮನ
ಹಲೋ
ಇವ್ಯಾಗ ಎರ್ ವಡ್ಸ ಏನ್ ಮಾಡ್ತಿತ್ತು
ಏ ತಗಿಯ ಒಪ್ಪ ಅಣ್ಣ ನಿನ್ ಮಾತಿಗೆ ಹೆಸರಿಗ
ೀ ಆಮೇಲೆ ಏನ್ ಬೇಪ ಮಾಡ ನಂಗ್ ಮಧ್ಯ ಕರೆದ್ ಮರಿ ಹಾ
ಏರ್ ಬಾಡ್ಸ್ ತ ಇ ಕೇಸ್ೋನಿ ಕೆಸ ಉಿಲ್ಲ
ನೀ ಏರ್ಪಡ್ ಸಾಕೊಂಡೆ ಎ ನೀ
ಇಲ್ಲಾ
ಹ್ಮ್ ಮತ್ತ ಯಾರು ಹಾಕೊಂಡ್ರಿ
ನೀನ್ ಅಂಗಲ್ಲ ಇ
ಮತ್ತತ್ ನಿಂಗ ಕೇಳ್ಸ್ಲತ್ತವಲ್ಲ ಮಹತ್ಗಳು
ಹಲೋ
ಹ್ಮ್ ಹನು
ಅ್ಣ ಅವನು ಸಲ್ಲ ಯಡುದ್ರ ನೆಜಿ ಬಂದ ಲೋಪಣಾ
ಬಾರಸಲ್ಲಕ
ಹೌದು ನಿನ್ನೆನು ಫುಲ್ ನಿನ್ನೆ ಅದ ನಿನ್ನೆ ಫುಲ್ ನಿಿದ್ದಿನೇ ಲೋಡ್ ಇವತ್ ನಾನ್ ಟೀಕ್ ಹಾಕದತ್ತಪ್ಪಾ ಎಕ್ಸಾಮ್ ಒಂದಕ್ಕೆ ದನ್
ಹ್ಮ್
ಮುಂಜಾನೆ ಮುಂಜಾನಿ ಆರುಕ್ ಇಲ್ಲ ಡೋರ್ ತರ್ದ ಮಕೊಂಡನಿ ಮಂದಿ ನೋಡಿ ಇಷ್ಟ ನಿಿದ್ದೆ ಇರ್ತದಲ್ಲಿಗೆ ಅಷ್ಟ
ಹ್ಮ್ ಹ್ಮ್ ಯಾವ ಮುಕೊಂಡಿ
ನಿನ್ನ ನಿನ್ ನಿನ್ ಏನನ್ ಮುಂಜಾನ ನಿಮ್ಮ ಕೊಡನ್ ಡೈರೆಕ್ಟ್ ಆರ
ಹಾ
ಒಂದ ಜರಾ ಕಣ್ಣು ಮುಚ್ಚಿಲ್ಲ ನೀನ್ಾಚಚ ಹಲೋ ಈಗ ಏನಿನ್ ಆರ್್ದ ನಮ ಪಾರ ಪ್ರೀ ಆತದ
ಅ ಜೋರದ ಅಂದ್ರೆ
ಹ್ಮ್ ಈ ಹಕ್ ದಿನ ಐತಿ ಈ
ಹ
ಹಲೋ ಹಿನ ಐತಿ ಮಾತಾಡದು ಕರೆಕ್ಟ್
ಮ ಪಾರ್ಟಿ
ಇವಾಗಿನ್ ಪಾರ್ಟಿ ನೀವು ಕೂಡ್ರ ಅಪಾ ಪಲ್ಯ ಮಾಡತ್ತೀರಲ್ಲ ಿಶದು
ಪಲ್ಲೆ ಪಲ್ಲೆ ಮಳವೇನು ನಿನ್ನ ಸುಖದಾಗಿಟ್ಟ ಮ ಅಲ್ಲಿಿನ ದೇವರು ನ ಗೆಲ್ಲಿಸಿ ಬಿಟ್ಟ
ಏನಂತ ನೀ ಪಲ್ಯ ಹ
ಲೇನಲಾ
ಏನ್ ಫ್ರೆಂಡ್ ನಾವ್ ಮಾತಾಡಿದ ಕೇಳಿದ್ರ ನೀ ಅರ್ಥ ಆತದ
ಹ್ಮ ಹಂಗ ಗೊತ್ತಾಗಿದ್ದೀರ ನಿಂಗೆ ನಾನೆಲ್ಲಾ ನೋಡ್ದಪ್ಪ ವಯ್ಸ ಏ ವಯ್ಸಂದು ನಮ್ದು ಎಲ್ಲ ಹಳ್ಕೊಂಡ ಮತ್ ಮಾತರಿ ಟಾಪಿಕ್ಗಳು ನೋಡ್ದ
ಹ್ಮ್ ಅ ಅದೆಂದೂಡಣ ಹಲೋ
ಹ್ಮ್ ಎದ ಹಡಿಿಲ್ಲ
ಏನ ಇನ್ನೊಂದ್ ನಂಬರ್ ಕೊಡ್ತೀನಿ
ಹಾ
ಅದು ಮಾ ಯಣ ಅ್ರ ಟಾಸ್ಕ್ ಆಡ್ ಮಾಡಂತ ಹೇಳೋಣ ಎರಡ್ನೇ ಮುಕ್ಾದ್ರರು ಒಳಗಾತಲ್ಲಿ ಕಾಿ ತಡೆ
ಅ ಹೋಗವನ್ನು
ಇವತ್ ಲೋನ್ ಹೆಂಗ್ ಕಟ್ಟಿದ್ದ ಬೊತ್ಣ ನೀ ನೀ ನಿನ್ನ ಎಲ್ಲ ಹಾಳ ಮಾಡಡಿಿದ ನೀ ನನಗೆ
ಇೆ
ನೀ ನೀನನಂದ ಒ ಒಂದಿನದ ಏನ ಆಗಲ್ಲ ಅಂತ ತಂದಪ್ಪಾ
ಹ್ಮ್
ಅಕ್ಕ ಏನ್ ಮಾಡಳು ಅಕ ನ್ ಮಾಡರು ಅವ್ರ್ದ ಅಕಿ ರೂಮ್್ದಕಿ ಹೋಗಬಕಿ ಯಕ್ಕ ಬಿಠೋರ ತಂತೀರ್ ಸಿ ಅಕ್ಕಿ ಬಿಟ್ಟುಲ್ಲಾಳೆ ಆಯ್ತು ಕರೆಕ್ಟ್ ಕಟ್ಬೇಕಲ್ಲ ಮೂವ ತಾರೀಕು ಈ ಮನೆ ರಂಟ ಕರ
ಹ್ಮ
ಐತಿವ ಕಟ್ತೀನ ದಿವವಸ ಕಾಟ್ಿ ಬಿಟ್ರುಪ್ಪ ನೀನ್ ಐತಿ ನಾಳೆಗ ಕ್ರು ಏಂತ ಏ ಟೈಮ್ ಕೊಡ್ತಾರಂತ ಅಂತ ಅ ನೈಟ್ ನೋಡ್ ನೀ ತಲ್ಲಿ ಖರಾವ ನಾವು ನೈಟ್ ಇನ ಯಾವಾಗ ನೋಡ್ತೇನಿ ಮ ನಾಳೆ ಮುಂಜಾನೆ ದಗಸ ಅಡ್ಡಡಿವು ಆಕ ರಪ್ಪಾ ತಲೆನೆ ಕಾರರ ಬತನ
ಇನ್ನಡಿಗೂ ಹಾಕ್ತಾರೆ
ನನ್ಗ್ ಗೊತ್ತೇಿಲ್ಲ ಅದು ಇವತ್ ಕಟ್ಟಿಲ್ಲ ಅಂದ್ರ ಟೂ ಹಂಡ್ರೆಡ್ ಇತ್ತು ಡ್ಯೂ ಇವತ್ ಕಟ್ಟಿಲ್ಲ ಅಂದ್ರ ಟೂ ತೌಸಂಡ್ ಟೂ ಹಂಡ್ರೆಡ್ ಫೋಟಿ ಫೋರ್ ಇಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕಟ್ಟದಿತ್ತು ಅದು ಇರದೇ ಟ ತೌಸ್ ಒನ್ ಹಂಡ್ರೆಡ್ ಟ್ವೆಂಟಿ ಇತ್ತು
ಹ್ಮ್
ಓ ನ ಇವಂದ್ ಕಟ್ಟಿಲ್ಲ ನಾಳೆ ಕಟ್ಬೇಕಿತ್ತ ಇನ್ನೊಂದ್ ಎರಡ್ ದಿನ ತ್ರೀ ತೌಸಂಡ್ ಮಾಡ್ಬಿಡ್ತಿರೋರು ನೀ ಯಾವಾಗ ಭ ಕರೆಕ್ಟ್ ಟೈಮ್ನ ಕಟ್ಟಿನಪ್ಪಾ
ನೀ ಚನನ್ನ
ಅ ನಿನ್ನೇನು ಮಾಡ ನಮ್ ಗೌರವ ಕಡ ಇಲ್ಸ್ಕೊಂಡ್ ಜೀ ಕಟ್ಬೇಕಂದಿದೆ ನೀನು ಏನು ಆಗಲ್ಲ ಅಂತ ಅಂತ ಅಂದಿಲ್ಲ ಅದಿ ಬಿಟ್ಟ ನೋಡಮ್ಮಂತ ಇಸ್ ಬಿಟ್ಟ
ಹ್ಮ್ ಲ್ಲ ಆಳಳ
ಹಲೋ ಆಮೇಲಿಂದು ಆ ಹಲೋ
ಹ್ಮ್
ಮತ್ ತಾಕಿನ ಕಡಿನೆ ಒನ್ ತೌಸಂಡ್ ಡಿಸ್ಕೌೊಂಡ ಬಾಕಿ ನಂದು ಒಂದುವರೆ ಸಾವರ ಆಾಕ ಇನ್ನೊಂದ್ ತೌಸಂಡ್ ಡಿಸ್ಕೌಂಟ್ ಸಿ ಕಾಟದ ಮತ್ತೆ ಇವು ಇದು ಮೊಬೈಲ್ ಒಳಗಂದು ಬಂದಪ್ಪ ಕಾರ್ಯ್ಯಾಪ್ಲಿಂದು ತೌಸಂಡಂಡ್
ಬಂದ
ಹಾ ಬಂದ ಅಲ್ಲ ಈಗೇ ಬಂದವ ನೈಟೇ ಆ ನೈನ್ ಕಿ ಒಂದ ಮತ್ತ್ ಅವೆ ರಕ್ಕ ಎಲ್ಲ ಆಕಿ ಹಾಕ್ಬಿಟ್ಟು ಗೌರಮ್ಮಗ
ಬಂದಿಲ್ಲ ಮತ್ತ
ಏನಪ್ಪಾ ಇನಂದ್ ಬಂದು ಒಂದ್ಸರ್ದ ಒಂದ್ ನೂರ ಇಪ್ಪತ್ತಏಳ್ ಬಂದವು ಅವ ಬಕಿ ಕೊಟ್ಟಾ ಒಳ್ಳಳ್ಳಿ ಒಂದ್ ತೌಸಂಡ್ ಹಂಗ ಕೋಟೆಗಿನ್ ಬಕ್ಕಾಗಿ ಮತ್ತಂಗಿ ಆಯ್ತು ಖಾಲಿನಿ ಖಾಲಿನಿ ಡರೆಕ್ಟ್ ಖಾಲಿನಿ ಹ ಜಿಂದಗಿ ಸ ಬರಬರ್ ಇಷ್ಟಾಗನ್ನ ನಿಮ ಈ ಕಾರ್ಯ ಆತ್ರೆ ಅವಾಗ ಅವಾಗ ಹೆಲ್ಪ್ ಮಾಡದು ಗೊತ್ತು ಬಾಳ ತ್ಣ ನಿಂದರು ನಮ್ದು ಗಿಡ ಮೆಸಜ್ ಮಾಡೇಡತ್ರದ
ಇದಯನ ಮಾಡಣದೇವರಿ
ಏನು ಅಂತ ನಿಂದ್ರಣ್ಣ ಹಲೋ ಹಲೋ
ಹೇಳ ಹೇಳೋ ಹೇಳೋ
ಹೇ ಏನಿಲ್ಲ ಬಿಡಪಾ ನಿನ್ನೆ ಹೇಳ ಏನೋ ಹೇಳತದಿ ನಂಬರಾ ಮತ್ತ ನಮ್ಮ ಅಕ್ಕನ್ನ್ ಸ್ಟೇಟಸ್ ಸ್ಟೋರಿ ಬರ್ತಾವೇನು ಇನ್ಸ್ಟಳಗ ಹ್ಮ್ ನಿಮೂವ ಬಂದಿಲ್ಲ ಅಮೌಂಟ
ನೀವ ಹೇಳಿ ಅಲ್ಲಿ ಪೆ ಅಲ್ಲಿ ಟು ಬಿ ಪೇಡ್ ಅಂತಸಿ ಅಲ್ಲಿ ಆಲ್ರೆಡಿ ಎಲ್ಲ ಟೋಟಲ್ ಬಂದ್ರ್ತಾವ ಬಾಕ್ಸ್ ಒಳಗ ಟು ಬಿ ಪೇಡ್ ಅಂತಿದ್ರ ಅವಾಗ ಒಂದ್ ಅವರ್ನಗ ಬರ್ತವನೋಡ
ಹ್ಞ ಪೇಡಂತ ಬಿದದ
ಜಸ್ ಪೇಡೇನ ಟು ಬಿ ಪೇಡಾ ಅಂತ ಬಿದುದಾ
ಪೇಡಂತ ಬಿದ್ದದ
ಭರ್ತಾವ ನಿಂದರ ಎಷ್ಟ ಬರ್ತವಾ ನಿನಗ ಹೇಳ
ಒನ್ ತ್ರೀ ಫೈವ್ ನೈನ್
ನಿಂದ ಬಿಡಪಾ ನಿಂದು ಹೇಚ್ಚಿಗೆ ಇರ್ತಾವ ಎವಾಗ ಬಿ ಇಪ್ಪಾ
ಹೆಚ್ಚಿಗೆ ಮೈನತ ಮಾಡರತಿವಿ ಹೆಚ್ಚಗಿರತವ
ಮತ್ತಣ
ಮತ್ತ ಹೇಳಬೇಕಪಾ ನೀವೆ
ನಿಂದ್ರಾ ಹಂಗೆ
ಹ್ಮ್ ಅಬ್ಬಾಬ್ಬವ
ಹಲೋ ಹ್ಮ ಮತ್ತ
ಮತ್ತೆೇನಿಲ್ಲ ನಿಂದೇ ಹೇಳ್ಬೇಕು
ನಮ್ದ ಬಿ ಏನಿಲ್ಲಪ್ಪಣ ಏನ್ ಊಟ ಮಾಡ್ದಿ ಯಾವಾಗ ಬಂದನಿ ಹಾಸ್ಟೆಲಕಾ ಹ್ಮ ಅಮ್ಮ ಮತ್ತಣ್ಣ
ಮತ್ತೆನಿಲ್ಲಪ್ಪ
ಹಲೋ
ನಿಮ್ದೆ ಹೇಳಬೇಕ್ ದೊಡ್ಡವ್ರ್ದೇ
ಮನ್ಯಗ್ ಭಿ ಮನಸ್ಸ ಬರ್ತದ ನೋಡು ನೋಡದ್ರೆ ಚಲ ಹಿಂಗ ನೋಡಿದ್ರೆ ಅಂದ್ರ ಹಿಂಗ ನೋಡಿದ್ರೆ ಅನಸ್ ಬಿಡ್ತದ ಮನಸ್ಸ ಬರಂಗ
ನ ಮನ್ಯಗ
ಹಲೋ ಹಲೋ ಹಲೋ ಏ ಅಣ್ಣ ಎಲಕಂತರ ಮಾತ್ರಡ್ ತೋಣ ಹಾಸ್ಟೆಲನಾಗ ಬಂದರನು ಹಲೋ ಏ ಕಟ್ ಮಾಡ ಹಚ್ಚತಿನಿಂದ್ರಪಾ